ಏಳು ಹೇಳ ಎಂತ ನಡೆದಿದೆ ಅಮ್ಮರ ಇರ ಒಟ್ಟಾದ್ರ ಇರ ಯ ಎಂತ ಮೇರೆ
ಏನು ಅದು ಅದೆಲ್ಲ
ಗಲ್ಲಾಟೆ ಕಿರಿಕಿರಿ ಮರ ಇಲ್ಲಿ ಒಂದ್ ಸ್ವಲ್ಪ ಕಿರಿಕಿರಿ ಆಗಿದೆ ಲಾಪಡ ಆಗಿ ಸ್ವಲ್ಪ್ ಲ ಲಾಪಡ ಆಗಿದಿಲ್ಲ ಲಾಪಡ ರಾಪಡ ಮಾಡ ಒಂದ ಸ್ವಲ್ಪ ಇ ಅದೇ ಕಿರಕಿರಿ ಇಲ್ಲ ಒಂದ್ ಸ್ವಪ ಕಿರಿಕಿ ಆಗ್ತಾ
ಸ್ವಲ್ಪ ಬಾ ಹೊರಗ್ ಬಾ
ಳ ಇ ಇಲ್ಲರ ಮನ್ನೆ ಇಗ ಅವ ಬ ಸೋಮನಾಥ್ ಅಂಡ್ ದೇವನ್ ಸ ಕರಂತ ಕಿರಿಕಿರಿ ಮಾಡ್ತಾ ಇದಾರೆ ಅವರಿಬ್ರು ಕೂಡ ನವಟ ಭಯ ಮುಷ್ಯಾರ ಪ್ರೀಪರ್ ಮುಷ್ಯಾರ ಇನ್ಸ್ಟಾಗ್ರಾಮ್ ಇ ಒಂದರೆಗೆ ಎಲ್ರ ಇದ್ದಾರೆ ಒ ಕೆಸ ಅಷ್ಟೇ ಹೌದಲ್ಲ ಬೇರವರೆಾರೂ ಹೋಗ್ಬೋತ ಹಲೋ ಟೈಮ ಹಲೋ ಹಾ ಏನ್ಂತರೊಂಡದದಿರೆ
ಏನಿಲ್ಲಪ್ಪಾ ಎಂತೆಲ್ಲ
ಎಂತ ಎಲ್ಲ ಆ ಹಾಗ್ಯದಲ್ಲ
ಏನಾ
ಕೆಲ್ಸ ಇದುದೆ ಊಟ
ಬಂದೇನಾ ಅಂಕ್ಯಾ
ಎಂಕೆ ಬಾ ಟೈಮ್ ಎಷ್ಟೇ ಅದು ಬರಲ್ಲ ಎಂಕ ಇತ್ತ ಟ ಅಲ್ಲ ಇಲ್ಲ ಏಳವರಿ ಎಂಟು ಲಾಸ್ಟ್
ಹೌದಾ
ಹ್ಮ್ ಅದ್ರ ಮೇಲೆ ಮತ್ತೆ ಆರೇರಲಿಲ್ಲ ಮೊನ್ನೆ ಉಡುಪಿಪಯಲ್ಲ
ಹೌದಲ್ಲ ವಚಿದ್ದೇನೆ
ಹ್ಮ್ ಹ್ಮ್ ಇಲ್ಲ ನಚ್ಚಿಲ್ಲ ಲಚ್ಚಲ್ಲಿ ಬಿಜಿ ಇರುತ್ತೆ ನಾವ
ೇರ್ತಾನ ಹ ಆವಡ್ಲಿ ಅ ಹಚ್ಚಿದ ಫೋನು
ಯಾರಿ
ಬೆಂಗಳೋರ್
ಗ್ಯಾಸ್
ಇಲ್ಲೇ ಗ್ಯಾಸ್ ಇಲ್ಲ
ಗ್ಯಾಸ್ ತಿಲ್ ಸ್ವಲ್ಪ ದಿನ ದ್ಯಾಸ್ ಮಾಡಬೇಕು
ಎಲ್ಲ ನಾನ್ ಕೇಳಿರ್ತೇನೆ ನಂಗೈ ಗಪ್ಪದೆ ನಾನು
ದ್ಯಾಸ್ ಐತಿಲ್ಲಾರ ಚಂಜಿ ಕ ಹತ್ಬೇಕಂದು ಎರಡು ಎರಡು ಮರ ದಿನ ಚಂಜಿ ಕ ಹತ್ಬೇಕನ್ಕತ್ತ
ಹ್ಮ್
ಹಚ್ಚ ಮನ್ನೆ ಯತಾರೆ ಹತ್ಲಿಲ್ಲಾ ಎರಡು ದಿನ ಐತಿ ಈಗ ಹಚ್ಬೇಕಂದ್ರೆ
ಈ ದೇವಸಕಾರಿ ನೂರಾಗಿ ಇರ್ತಾನತಾನ ಈಗ
ದವಸಾಯಕರನ್ ದಿಲ್ಲಿೇ ಹೊರಾಗ ಅಂತ
ಮಹ್ಸಗರ
ಮಹೇ ಸೌಕಾರರ ಊರು ಊಟ ಹೋತನಂತೆ
ಇಲ್ಲಿಗೆ
ಉಡುಪಿ
ಉಡುಪಿಯಾ
ಹಾ ಮಲ್ಲಿ ಯಾರದಾರಪ್ಪ ಕೇಳಕ್ ನಿಗ ಎಲ್ಲಾರು ಪರಿ ಹಚ್ಚದರಲ್ಲಿ ಕೇಳ್ಬೇಕ ನೀನೇ ಕೇಳ್ಬೇಕು
ಹ್ಮ್
ಹ್ಮ್
ಕೇಳ್ಬೇಕು ರೂಮ್ ಚೆನ್ನಾಗಿ ರೂಮ್ ಚೆನ್ನಕ್ ಇಲ್ೋ ಅಲ್ಲಿ ಹಂಗನ್ ಆತಿತ್ ಮತ್ತದ
ಅದ ಉಂತಲ್ಲ ಕೆಣಕ್ ಕೇಳ್ದನಪ್ಪ ಅದ ಎಲ್ಲ ರೋಮ
ಇದ್ದ ಲೋ ಮಾಯ ಅವ್ರೇ ಸಣ್ಣ ಮನೆ ಆಾಗಿಲ್ಲ ಇದ್ರ ಅವ್ರ ಹಾಕಿರ್ತ
ನ ಒಂದ್ಸ ಅಲ್ಲಿ ಆ ಏರಿಯಾದಾಗೆಲ್ಲ ಅಂತ ಬೇರೆ ಕಡೆ ಅದ
ಬ್ಯಾರ್ಕಡಿ
ಹ ಸ್ದೂರ ಆಗ್ತಂತ ಟ ಅಂಬದಟ ಆತಂತ
ಮತ್ತೆ ಅವ್ರ ಇರೋದ ಏಟಾಗುತ್ತೆ ನ ಹನ್ನೆರಡ್ ಗಂಟ ದೂರ ಐತಿವಿ ಪೋಟಿ ಇರೋದು. ಹೌ
ಅದೇ ಒಂದು ಸ್ವಲ್ಪ್ ದೂರ ಆತಂತ ಅದ ಮತ್ತೇ ಸ್ವಲ್ಪದೂರ ಆಗ್ತಂತ.
ಅಲ್ಲಿ ಅಡ್ವಾನ್ಸ್ ಕಟ್ಬೇಕಲ್ಲ ಅದೇ ಬಂದ್ತನಮಗ.
ಎಷ್ಟ,
ಎಷ್ಟು ಹತ್ತುಸಾವಿರ ಇಲ್ದೆ ಕೊಡಲೂರು.
ಹತ್ತು ಸಾವಿರ ಕಟ್ಬೋದು ಬಿಡು.
ಎಲ್ಲಿ ಕಟವನೀ ಎಲ್ಲಿಂದತರಾವ.
ಏ ಒಬ್ರೇ ಇರ್ತಿ ಎನು ಇಬ್ರು, ಒಬ್ರ -ಇಬ್ರು
ಹ್ಮ್,
ನಾಲ್ಕು ಮಂದಿ ಎನ ಆತವಿ ಆರಾಮ ಹ ಹಂಗಾದ್ರೆ ಆತದ.
ಯಾರ, ಯಾರ ಅದಾರ
ಶಾಣು ಒಬ್ಬ ಬರ್ತಿನಂತೇಳನಾ ಯಾರನ ಬರ್ತಾರ ಮತ್ತ
ಶಾಣು ಬರ್ತಂದನ.
ಹ್ಮ, ರೂಮ್ಡಿದ್ರ ಇರ್ತಿನಂತಹೇಳಾನ. ಉಡುಪಿಯ, ಹ್ಮ್
ಹ್ಮ್, ಹ್ಮ್-
ಹ್ಮ್
ಅವ್ರ ಬೆಂಗ್ಳೂರ್ದಾಗ ಹೊಡಕತ್ತ, ಹೊಡಕತ್ತಾರಲ್ಲ ಹಂಗೆ ಉಡ್ಪೇಗ ಹೊಡದಬಿಡಮ್ ತಡಿ.
ಹ್ಮ್ ಹ್ಮ
ಈ್ಮ
ಮತ್ತ ಮಾಡ ಕೊತ
ಹ್ಮ್,
ಮಧ್ಯಾಹ್ನ ಮಾಡಕ್ಕಂತೆ
ಏನಿಲ್ಲೋಡ ನಿದ್ದೆ ಬರಕತ್ತ ಮನ್ಗಂಡ, ಭರ್ಜರಿ ಸ ಸುಮ ಗಾಡಿ ಮಾಗಲ ಕುಂತಿ ನಿ. ಧ್ಯಾನ್ ಸ ಕೋಡ ವಿಗತ ಮೇಸ ದೇವುಸಾವುಕರ ಪುಲ್ ಮೆಸೇಜ್ಗದಾ ಪುಲ್ ಬಿಜಿಯಾಗಿ ಬಿಟ್ಟಾನ.
ಟೈಮ್ ಆಗಿದೆ ಇನ್ನಾ ಹೋಗಿಲ್ಲ.
ಎಲ್ಲಿಗಿ
ಮರ
ಯಾರ
ನೀನು-
ಮಣಿ ಒಾಯಂದಾಲ್ಲಿ ಮನಿಗಿಹೋಗಿಂದಾ ಅಗಲ್ಲ ಮತಾಡದ ಹಾಗಲ್ಲ ಆದರೆ ಸಂಬಂದ ಕುಂತು ಇಲ್ಲೇ ಒಂದು ಸ್ವಲ್ಪ ಇನ್ನೊಂದು ಹತ್ತು ನಿಮಿಷ. ಚಾರ್ಜನ್ನು ಇನ್ನೊಂದು ಸ್ವಲ್ಪ ಅದ- ಅ ಅದೊಂದುಟದಂಡಿ ಅಚ್ಚಿಗೆಸಿ ಚಾರ್ಜಿಂಗ್ ಆಕಿಮಕ್ಕೊಂದ ಬಿಡ್ಬೇಕು.
ಹ ಹೌದಾ,
ಹ್ಮಞ
ಹ್ಮ್ ಹ್ಮ್ ಹ್ಮ್
ಹ್ಮ್,
ಇನ್ನ ರೂಮನರು ಬೆ್ಯಾಂಗ್ಳೂರು ಹೊಂಟಾರ ಇಲ್ಲೇನು ನಮ್ ರೂಮ್ನಾಗಿದ್ನ ಒಬ್ಬವದ್ದ ಸೀನಿಯರ್
ಹ್ಮ,
ನಾ ಬೆಂಗ್ಳೂರ್ಗ್ ಹೋಗೇನಿವತ್ತ.
ಎದಕ್ಕ, -
ಯಾವ್ದರಕಂಪ್ನಿಗೆ, ಇಲ್ಲ ಹೋಟಲ್ದಾಋ ಓತಿನಿ ಅಂತ ಹೇಳಿ ಹೋಗೇನಾ. ಅಲ್ಲಿಾರ ಪಪ್ಪರದಾರ ಹೆಂಗಿತ್ ಬೆಂಗ್ಳೂರ್ದಾಗ ಅದ ಹೋಗೇನಾವ ಕೇಳಾ ತಂದೆ ನಲಂಗಣ
ಹ್ಮ
ಕೇಳ್ತನಪ್ಪ ಅಂತಂದಾನ ಏನ ಕೇಳ್ತನ ಕೊಡ್ತಾನ
ನಾವು ನಾಳೆ ನಾಳೆ ಚೆಂಜಿಗೆ ದಸ್ ದ್ಯಾಸ್ತಿ ಮಾಡೋಣ ಸೊಪ್ಪು
ನನಗ ಇಲ್ ಜಾಸ್ತಿ ಇರುತ್ತೋ ಈವಾಗ ಈ ಬೆಂಗ್ಳೂರ್ ಹೊಟ್ರ ನಾ ಸ್ಟೇಟಸ್ ನೋಿ
ಏಳು ಏಳೂುವರಿ ಏಳೂುವರೆ ಅಂಟೆಗೆ ಸ್ ಮಾಡು ಅದು ಸಂಪೋನ್
ಗ ಇನ್ನ ಈಗ ಬೆಂಗಳೂರ್ ಹೊಂಟ ಸ್ಟೇಟಸ್ ಆಾಕಿದ್ನಲ ಹಂಗ ಏನ್ ಬಂದ ಇಲ್ಲಾಂದ್ರೆ ನಿನ್ಗ ಅವಾಗ ಕೇಲ ನ ಅವಾಗ ಫೋನ್ ಮಾಡ್ದ ಈಗೆ
ಹ್ಮ್ ಹ
ನಂಗೆ ಇಲ್ಲನ ಪ್ರ ಸಿಪಕ್ ನೋಡು
ಸಲಂದರ್
ಅಯ ಅಲ್ಲೇ ಹಾಗೇನ್ ಹೇಳ ಸಾಹಕಿಗೆಲ್ಲ ಸಾಮಾಗ ಅವ್ರನ್ ಏನ್ ಮಾಡ್ತಾರ
ಹ್ಮ್
ಇಲ್ಲಾ ಅಂದ್ರ ಕಾಳೆಗ ಹೋಗಣ ಮ ಹೋಗಲ್ಲ ಅಂತ
ವಾರಾಡ ಥರ ವಾರ ಮುಗಸಂದು
ಯಾವಾಗ ಕಡದರುವಾರ
ಮನ್ ಶುಕ್ರವಾರಡಗರ್
ಹೊಟದರ್ಣ
ಹ್ಮ್
ಹ್ಮ್ ಹ್ಮ್
ಶುಕ್ರವಾರ ಮುಗು ಶುಕ್ರವಾರ ಮುಗೀತು ಮಂಗಳವಾರ ಮುಗೀತು ಮತ್ತ ಇನ್ನೊಂದು ಶುಕ್ರವಾರ ಬಂದು
ಮತ್ತ ನಳಾರ
ಮಂಗಳವಾರ ಬಂದು ಶುಕ್ರವಾರ ಬಂತ ಮುಗಿತವಾರ
ಹಾ ರವೆಾದಾನ ಇಲ್ಲ ಬೈಜಪಾಳ ಹಡು
ಹ ಏನಾಗ್ಯಲ್ಲ
ಹಾ ವಾರ ವಾರ ಹಡ್ತಾರ ಅಂತ ಗೊತ್ತದಿಲ್ಲ
ಹ
ಹಬಕ್ಕಲ್ಲ ಊರ್ಬಟ್ಟ ಪೂರ ಮಗ ಉಕ್ಮಾನ
ಹ್ಮ್
ಮುಂಜೆಪ್ಪಚನ್ ಹಂಗ್ ವಾರಾಡ್ದಾರ ಹೋಗಕ್ ಬರಲ್ಲ
ಹ್ಮ್ ಹ್ಮ್ ಹ್ಮ್
ಹ್ಮ
ವಾರಾಮಗೈತಾನೆ ಇರ್ಬೇಕ
ಹ ಇರ್ಬೇಕಾಗತ್ತ ಸೆ ಹದ್ದ ದನ್ ಬಟ್ಲೆ ಇಲ್ಲಿ ಇರ್ಬೇಕಾಗತ್ತ
ಆದ್ರ ಹೋಗರು ಓದ್ತಾರೆ ಬಿುಡ ಕಡೆ
ಹ್ಮ
ಹೋಗಾರ ಹೋಗ್ತಾರ ಇರಾರ ಇರ್ತಾರ
ಹ್ಮ್
ಹ್ಮ್
ಹಂಗ ಮಾಡತ ಅಂದ್ರವ
ನ್ ಮಾಡಣತರ ಆ ಎನ್ನರೆತಾನ ಆ
ಹಾ ವಠಿಣೆ ಕರ್ತಲ್ಲಿ
ಯ ಮ ಕ
ಹಾ ಉಡುಪಿ ಬಂದ್ರ ಕಿಣಿ ಕಡ್ತ ಅಲ್ಲಿ ಬೆಂಗಳೂರ್ ಬದ್ರ ಅಂದ್ರ ಅವ್ರಪ್ಪರಾರ ಬೆಂಗ್ಳೂರ್ದಾಗ
ಎಕಡ ಹದಾರ ನಡಿ ಚೆನ್ನವುಂದು
ನಮ್ದು ಯಕಡದು ಯಾರು ಇಲ್ಲ ಹಂಗ ನಮ್ದು
ಹ್ಮ
ಹಾಸಿ ವೋಗ ನ
ಇ
ಹಾ ದಡವಾ
ಇಲ್ಲ
ನ ಲಯನಲ್ಲಯಕ
ವಾರಾಡ್ದಾರೆ
ಹ ವಾರ ಮುಕ್ ಶಕ ನೀವ
ಹ್ಮ್
ವಾರಾಮಗಾರ ಜಾತ್ರೆ ಬಡ್ತಾರೆ ತನದ
ಯಾವ
ಹಾ ಕಾಸತೇಶ್ವರ
ಅ ಒಂದೇ ಜಾತಿನಲ್ಲ
ಹಾ
ಇಂತ ಒಂದಲ್ಲ ಮಾಡಿದ್ರ ಮಾಡತಾರ ಅಲ್ಲ ಕೈಯಲ್ಲ
ಹ್ಮ್
ಯಾವ ನಿದ್ರೆ ಹಓ್ತರೆ ಇರ್ಕ ಇಲ್ಲ
ಏನ ಆತದೆ ದಏನ ಆತ
ಹತ್ತು ದಿನ ಆದಂತ ನೀನು ಹ್ಮ್ ಹ್ಮ್ ನಡೀತತ್ತು
ಹೆ
ಜಾದರಿ ಹಕ
ಹ ಹ್ಮ
ಹ್ಮ್
ನೋಡಮ ತಾರ ತನಗ ಇದ್ರ ಹೋಗಮ ನಾವು
ಹ್ಮ
ಇರ್ ಯಾಕಂದ್ರೆ ಮತ್ತ
ಜ್ಯಾದ್ರೆ ಮತ್ತು ಮಂದಿರಷ್ಟಸ್ ಬರ್ತದೆ
ಹ್ಮ
ಹ್ಮ್
ಹಾ ಮತ್ತ್ ಮುಂಲು ವರ್ಷ ಇರ್ತೀವ ಎಲ್ಲ ಅ ಗ್ಯಾರಂಟಿ ಇರಲ್ಲಲ್ಲ
ಅಂಗಲಾನ
ಹ್ಮ್
ಹ್ಮ್ ಹ್ಮ್ ಮುು ವರ್ಷಂ ಕೂಡಿ ಜಾತ್ರಿ ಆಗದೇನೆ
ಗುತ್ತಿ ಬರ್ಸಂಗ ಗುಡಿ ಯ ಕಮ ಗತ್ತಿ ಬಸಂಗ ಗಡಿ ದಲ್ಲಿ ನಗೆ
ಏ ಅಲ್ಲಂದ ಎತ್ತು ಬರ ಅದಕ್ಕೆ
ಆಬ ಹಾ
ಸಲ್ಲ ಮರಗಡ ಇದಾಗಿತ್ತಲ್ಲ
ಹ್ಮ್
ಹಾರ ಸಾಲ ಮಿಸ ಸತೆ
ಹ್ಮ್
ಅದ ಸರಿ ಸಲ ದೇವಾಣ ಸಖರ್ ಬರೀ ಬರ್ ಚಾಟಿಂಗ್ ನಡ್ಸೋ ನಕ್ಕ್ದ ಮುಕ್ಕಂದನೆ
ಹಾ
ನ ನೋಡ್ಕೊಂತಾನ ಸುತ ನೋ
ಹೌದಾ ಆಯ್ತ ಹಂಗಗೆ ನೋಡ್ಕಂತ ಕುಂದ್ಬಿಡ ನೀನ
ಹ
ನಾ ಇವಾಗ ಏನ್ ಮಾಡ್ತಂದ್ರ ಇವಾಗ ಬೇರೆ ಫೋನ್ ಬರಕ್ ಹೊತೈತಿ ನಾನನ್ ಕಟ್ ಮಾಡ್ತೇನೆ ನ ಎಸ್
ಹಾ